ಹಲೋ ಕೇಳತಿಲ್ ಗೌಡ ಏನಿಲ್ಲ ನೋಡಪ್ಪಾ. ಸುಂಮ್ ಕುಂತಿದ್ಯ.
ಏನ್ ಹಾಸ್ಲಗಿರ ಏನ್ರರಿ.
ಹ್ಮ್ ಆಷ್ಟ ಕಾಲೇಜ್ ಹೋಗಿದ್ನ್ಯ ಮುಂಜಾನೆ
ಕಾಲೇಜ್ಗೆ ಹೋಗಿದ್ರೀ ಏನ್ ಎಕ್ಸಾಮ್ ಎಕ್ಸಾಮ್ ಇದ್ವ ಅನ್ರಿ.
ಎಕ್ಸಾಮ್ ಏನಿಲ್ಲ ಬರ ಇವತ್ತು ಸ್ಪೋರ್ಟ್ಸ್ ಇದ್ದು ಎಕ್ಸಾಮ್ ಅನ್ನೇ ಮುಗ್ದ ಮತ್ ಇವತ್ ಒಂದ್ ಎರಡ್ ದಿನ ಮುಂದಕ್ಕೆ ಹಕ್ಯರಿ ಎಕ್ಸಾಮ್ ಇವತ್ತ ಮತ್ತ ಇನ್ನೊಂದ್ ಇಪ್ಪತ್ತನೇ ತಾರೀಕು ನಾಡ್ದ. ಹ್ಮ್ ಮುಂದಕ್ಕೆ ಹಕ್ಯಾರ ಹ್ಮ.
ಮತ್ತೇನ್ ಹಾಸ್ಲಾಗ. ಅಲಾಗ ಏನ ಏನ್ ಮಾಡದಾರ ವಾತಾವರಣ.
ಅಸಲ ಏನಿಲ್ಲಾ ಮುಂಜಾನೆ ಸ್ವಲ್ಪ ನಾಷ್ಟ ಮಾಡ್ತಾರ ಅದು ಸ್ವಲ್ಪ್ ಸರಿಯಾಗಿ ಚಲೋ ಮಾಡಲ್ಗ್ಯಾರ. ಅದು ಸ್ವಲ್ಪ ಹೊಡ ನಿ. ಪ್ಪರ್ ಮಾಡವಿ ಮತ್ತ ಮಧ್ಯಾಹ್ನ ಅಡಗಿ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡ್ತಾರ. ಹ್ಮ್ ಚಲೋ ಮಾಡ್ತಾರ ಆದ್ರ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಅದ ಚಲೋ ನಡಕ್ತ್ದ.
ಹ್ಮ್ ಹ್ಮ್ ಈಗ ಮತ್ತೆ ಜೂನ್ ಜುಲೈಲಿ ಆಯ್ತ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ ತೋಲೆ ಬೇಕಲ್ರ ಅವ್ ಮತ್ ಅವಾಗ ಚಛಲೋ ಮಾಡ್ಲಿಕ್ ಅ್ರ ಏನ್ ಮಾಡ್ತರಿ
ತಾಾಲೂಕ್ ಹಸರ್ ಕರ್ಸಿ ಕಸಿ ಬಿಗಿ ಮಾಡಿ ನೊಂದಿಬರು ನಡಗಾರ ನಿತಿಿತ್ತು ಒಂದು. ಹ್ಮ ತರ್ಕ ಸ್ ಕಿ ಮಾಡಲ್ಲಿಲ .
ಡುಗ ಮಾಡಿದ್ರಿ.
ಹ್ಮ್ ಮನ್ ಮಾಡಿದೀವಲ್ಲ. ಕೊಡ .
ಬಿಲ್ಕೋ ಡಿಗಿ ಮಾಡಿರಿ ಎಂದ. .
ನ್ ಕಡೆ ಅವ್ರರು ಇನ್ನ ಎಕ್ಸಾಮ್ ಮತ್ ಎಕ್ಸ್ಟೆಂಡ್ ಅಲ್ಲ ಮರಿ ಅವ್ ಮತ್. ನ್ರ ನ. ಮಿಲ್ಲ ಇಾಥ.
ಹ ಹೌದುನೋ. ತಿಂಗಳ್ರೀ. ಹೌದ್ರಿ ಮತ್ತೆ ನಡದ್ರ. ಏನ್ ಬಳಿಪಳಿಗ್ ದ ಏನ್ ಊ ಕಡ
ಏ ಮೊನ್ನೆ ಮಳಿ ಒಜ್ಜ ಹೊಡತ ಈಗ ಒಂದ್ ವಾರ ಆಯ್ತು ಮತ್ ಮಳಿನೇ ಇಲ್ಲ
ಹೆಂಗ್ ಮಾಡಕ್ ರೀ ರೈತರೆ ಎಲ್ಲಾ ನಷ್ಟಕ್ಕೊಳಗಯಾರ ಏನ್ ಮಾಡತ್
ಹೌದೌದು ಹ್ಮ
ರೀ ಏನಂದ ಮಾಡಿ ಮ ತರ್ಸರು-
ಪಾ ಮೇಲೆ ಇದರ್ ಡಿಪೆಂಡ್ ಆದು
ಹ ಎಲ್ ಈಗೆಲ್ಲಾ ದೇವರು ದೀನ್ಡರು ಹೋಗಿಬಿಟ್ಟವ್ರ ಎಲ್ಲಾ ಈಗ ಸೈನ್ಸ್ ಥಿಯೇಟರ್ ನಡದವ್ರ ಏನಿದರು ಸೈನ್ಸ್ ತೀಟ ಕಾಸ್ ತೀಟ ಇವ್ ನಡ್ದಾವ್ರೆ
ಹ್ಮ್ ಸೈನ್ಸ ತಿಟ ಕಾಸ್ಟ್ ತಿಟ ಇವೆ ನೆಡದವು
ಇವನ್ನೇನ್ ನಡ್ದವ್ರಿಗೆ ಎಲ್ಲಾ ದೇವ್ರಗಳು ಹೋಗ್ಯಾವ್ರಿಗೆ ಎಲ್ಲ
ಇಲ್ಲ ಎಲ್ಲ ಕೋಚಿಂಗ ಅಲ್ಲ ಕೋಚಿಂಗಗ್ ಹೋಗಿದತಲ್ಲ ಎಲ್ಲಿ
ಧಾರವಾಡ ಹೋಗಿದೆ ನೋಡ್ರಿ ಕೋಚಿಂಗ್
ಹ್ಮ್ ಹ್ಮ್ ಯಾಕ್ ಬಿಟ್ಟೆನೆ ಅಡೆ ಇಲ್ಲಿ ಇಲ್ಲೇ ಇದರ ಅಲ್ಲೇ ಓದ್ಬೇಕಲ್ಲ
ಅಯ ಇಲ್ರಿ ಅಲ್ಲಿ ಸ್ವಲ್ಪ ನಂಗ ಅಡ್ಜಸ್ಟ್ ಆಗ್ಲ್ರಿ ಅದಕ್ಕೆ ಕಡೆ ಬಂದಿವ್ರಿ ಹಾಸ್ಟೆಲ್ಗಾ ಮತ್ತೇಡ್ರಿ ನೀವ ಹೋಗಬೇಕ್ರಿ ಏನ್ರಿ ಕೋಚಿಂಗ್
ನಾವ ಇಲ್ಪ ಏನ್ ಕೋಚಿಂಗಿಲ್ಲ ನಾ ಆಯ್ತ ಒಂದು ಎರಡ್ ಹಸು ತಕೊಂಡಣ್ಣ ನಮ್ಮಪ್ಪ
ಹಾ ಹಾ
ಸುಮ್ಗಳ ಹೊಡ ಬೇಸಿಗೆ ಅದ್ರಾಗ ಬೇಸಿಗೆ ಬಂತ ಇಷ್ಟತನ ಟ್ರ್ಯಾಕ್ಟರ್ಗಲು ಹೆಚ್ಚಿವೆ ಬಿಟನೆ ನಮ್ಮ ಗಾಡಿ ಒಂದ್ ಎರಡ್ ಸಾವಿರ ಬಾಡಿ ಕೊಡ್ತಾರೆ ಬೇರೆವರಾ ಹೊಲಕೆ ಹೋದ್ರೆ
ಎರಡ್ ಸಾವಿರ ಬಾಡಿಗೆ ಅಂದ್ರೆ ದಿನಕ್ರಿ
ಹ್ಮ್
ಪಾಡಲ್ರಿ ಆರಾಮ್ ಅದ ಜೀವನ ಮಾಡ ಚಲೋ ನಮಗೆ ಒಂದ ಸ್ವಲ್ಪ ಹಂಗಿದ್ರೆ ಹೇಳ
ಏನಿಲ್ಲಪ್ಪಾ ಎತುಗಳು ಅಟ್ಟೆ ಕುರಿಗಳು ನಮಗೆ ನೆಡಿಯಲ್ಲ ಕುರಿ ದನ ಇದ ಇರಾಣ ಹ ದಿನ ಹೋಗಬೇಕ ಕುರಿಕಾಯ ಇರ್ಬೇಕಕ್ ಅದೆ ಎಲ್ಲ ಬಾಳ ಇರಾಣ ಹ್ಮ್ ಅಲ್ಲ ನಿಮ್ಗ್ ಕುರಿಯದವ್ ಅಂತ ಹೆಂಗ ಬಾ ಬಾರಿ ಲಾಭ ಆದ ಅಂತಾರಲ್ಲ
ಲಾಭ ಆದ್ರೆ ಹಿಂಗೇ ಹೋಗ್ ಹಕಲ್ರಿ ನಿಮಗನ್ ಗೊತ್ತಿದ್ ಮಾತಾದಲ್ರರಿ
ಹೌದೌದು
ಎಲ್ಲ ಬಾಳ ಅದ ಇದ್ರ ಕೆಲ್ಸವು ಮಂಷ್ಯ ಪ್ರೆಷರ್ಗಳಕೆಲ್ಸಗಳು ಅವೆಲ್ಲ
ಹೌದೌದು ಮತ್ತೆ ಗೌರ್ಮೆಂಟ್ ಜಾಬ್ ಮಾಡಿಬಿಡಲ್ಲ ಈಗ ಮನಾಗ ಎಲ್ಲಾರೂ ಕುರಿಕೈತರ ನೀನ ಗರ್ಮೆಟ್ ಜಾಬ್ ಮಾಡಕನ ಆರಾಮರ್ಬೊದಲ
ಏನ್ರೀ ನಾಕ ವರ್ಷಗಿ ಐದ ವರ್ಷಗಿ ಪೋಸ್ಟ್ ಕರ್ದಾಗ ಎಲ್ಲಿ
ನಿನಗಏನು ಒಂದ್ ಪೋಸ್ಟ್ ಇಲ್ಲ ಅರಾಮ್ ಒಂದ್ ನಾಕಐದ ಚಂದ ಕುಂತುಯ್ದೇನ್ ಅದ್ರಾಗ ಎನ ಕ್ಲಿಕ್ಕ ಆಗಲ್ಲನ್
ಹೇಳ್ಕ್ಲಿಕ್ಕಾದ ನಾಲ್ಕದ ವರ್ಷ ಒಂದು ಕದಾಗ ಆಯ್ತ್ ಮೂವತ್ತ ಮೂವತ್ತ ನಲ್ತ್ತ ತೇಜಾತರು ಏನ್ ಮಾಡ್ತಾರ್ ಪೂರ
ಹ್ಮ್ ಹೌದೌದು ಅದ ಬರಬರಿ ಗೋರ್ಮೆಂಟ್ ಬಾಳ್ ಮಾಡಕತ್ತದ ಕೇರ್ಲೆಸ್
ಹಾ ಹಿಂಗೆ ನೋಡ್ರಿ ಗೌರ್ಮೆಂಟ್ ಕೇರ್ ಕೇರ್ಲೆಸ್ರ್ಪರಿ ಆ ನಮ ನಮ್ಮ್ ಹುಡುಗರುನು ಹಾಸ್ಟ್ಲ ಒಂದ ಎರಡು ಹುಡುಗರು ಆಗ್ಯವ್ರು ಹಿಂ ಡಾಕ್ಯುಮೆಂಟ್ ವೊಕೇಶನ್ ಅದೆಲ್ಲ
ಹ್ಮ್ ಹ್ಮ್ ಯಾವದಾಗದ
ಹಾಗ ರೀ ಬಿ ಎಂ ಟಿ ಸಿ ಕ ಕಾರ ಸ
ಬಿ ಎಂ ಟಿ ಸಿ ಮದ್ಲ ಬಿಟ್ಟಿದ್ದ ಬಿ ಎಂ ಪಿ ಸಿ ಆಡು ಇರ್ ಪೋಸ್ಟ್ಗ
ನಾವ ಕೋಲಲ್ ಮತ್ತ ನಿನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎ
ಕೆಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ
ಹ್ಮ್ ಕಲ್ಯಾಣ ಕರ್ನಾಟಕ ಕೋಗಗಿದ್ದು ಹುಡುಗ್ರ ನೆಕ್ಸ್ಟ್ಯತ್ರಿ ನಾವ ನಂಬ ಲ ಟ್ರ್ಯಾಕ್ ರೂಡು ಎಲ್ಲ ಬೀಜ ಆಗಬಿಟ್ಟಾವ್ರಿ
ಹ್ಮ್ ಹ್ಮ್ ಎಷ್ಟ ಮಾಡ್ಯನ್ ಅದ್ರಾಗ ಮ
ಎಪ್ಪತ್ತೆಂಟನ ಮಾಡ್ಯಾನ್ರೀ
ಹ ಹತ್ತ್ತು ಆರಾಮ್ ಹಂಗಂದ್ರ
ಆರಾಮತ್ದ್ರೀ ಅದ್ರ ಜೇಮ ದಳ ಕೊಡ್
ಹ್ಮ್
ಆದದ್ರ ಓದ್ ಹುಡುಗ ಆದ್ರಿ ಯಾಕ ಕೇಳಿದ್ರ ಅವೆಲ್ಲಾ ಅದ್ ಯಾವಾಗ್ ಬಿಡ್ತಾರ ಅಂತ ತಡಕ್ ಮುಂಂತತ್ರಿ ಪಾರ್ ಮೊದ್ಲ ಎಸ್ ಅರವತ್ತೆಂಟಕನ್ ಆಗಿತ್ರಿ ಅದು.
ಅದನ್ನ ಕುಂಚದ ಆರಾಮ್ ಹೋಗ್ಬೋದಿತ್ತವ.
ದೊಡ್ಡ ದೊಡ್ಡ ರ ವಿ ಪಿ ಎಸ್ ಸಿ ಪಿ ಎಸ್ ಐ ಮ. ಮತ್ತೆ ಕೆ ಎಸ್ ಆಯಸ್ ನೋಡಮ್ಮಂದಿ.
ಈಗ ಸೇಮ್ ಸಿಲೆಬಸ್ ಅ ತಲಾಟಿ ಬಿಡ್ತಾನಲ್ಲ ತಲಾಟಿ ಮಾಡ್ಕ ಅೋ ಕಲ್ ಹಂಗೆ ನೆಕ್ಸ್ಟ್.
ಅದೇ ತಲಾಟ ಮಾಡಿಕಿಂತನ್ ಯಾವ ಮಾಡ್ತಾನ. ಕಾಮ ತ ಅ ಆದರನಿ. ಕಾಂಪಿಡೆಂಟ್ ಮೇಲೆ ಎಲ್ಲ ಅದ ಇದು ಮಾಡ.
ಹ್ಮ ಹ್ಮ ಹ ಬಿಟ್ಟ ನ ಎಲ್ಲ ಪಟ್ಟ. ಆ ಕಡೆ ಇದೆ.
ಯಾಕ್ರೆ ಹಿಂಗ ಯಾಕ. ್
ಇಂಟ್ರೆಸ್ಟ್ಲ್ಲ ಮ ಓದಕ್ಕ.
ನಿಮ್ ವಡನ್ಸರಿ ಏನ್ರೀ ವಜ್ಜ ಅವ್ರ ಮೊನ್ನಿ ಏನ. ಆಯಾ ಉಡಗಿಂದ ನೈನ್ಟಿಏಯಟ್ ರಿಸಲ್ಟ್. ಐತೆ ಅಂತಲ್ ನೈಂಟ್ ಒನ್ೇ ನೈಂಟ್ ರೀ. ವಜ್ರ ಏನ್ ಸನ್ಮನ್ಗ ಏನ್ನ್ ಮಾಡಿಬಿಟ್ರಿ ಸರ್.
ಏ ಹೋದ್ರ ಬಾಳ್ ನಮ್ ಬಲಿ ಇದು ಮಾಡ್ತಾನ ಇಂಪ್ರೂವ್ ಇದು ಮಾಡ್ತಾನ ಅವ ಹೆಲ್ಪ್ ಮಾಡ್ತಾನ.
ಹ್ಮ್ ಹ್ಮ್.
ಕಾರಬಳ ಮಾತಾಡ ಕ ಹಲೋ.
ಹೇಳ್ರರಿ.
ಏನಿಲ್ಲಡಪಾ ಮತ್ತೇನ ನಡ ನಿಪಲ್ಲಿ ಹಂಗ ಅದ ಇದು ಮಾಡಿಲ್ಲ ಏನ್ ಒೆ.
ಮಾಡ ಹೇಳರಿ ನಾ ಬಿಳ್ಕೋಡಿಗೆ. ಯಾವ ಮಾಡ್ತಾರ ನೀಗ.
ಹ್ಮ್ ಹ್ಮ್. ಮತ್ತೆ ಏನ್ಲ್ಲೋಡ. ನೀ ಹೇಳ್ಬೇಕ ಅಲ್ಲಿ ನಿಮ್ ಹಸ್ಟ. ಏನ ನೀರ್ಣಿಂಗ ಗಿಡಾವಂತಲ್ಲ.
ಹಾ್ ಬರರಿ ಬರ್ರರಿ ಈ ಕಡೆ ಹ್ ಬರ್ರ ನಿಲ್ದಣ ಈ ಕಡೆ.
ಹ್ಮ್ ಹ್ಮ್ ಒಂದ್ವಸ ನಾವು ಬರ್ತೀವಿ ನಾಳೆ ಬರ್ತೀವಿ ಸ್ವಲ್ಪ. ಬಿಸ ಈ ಕಡೆ ಸ್ಪೋರ್ಟ್ಸ್ ಒಂಟಿವ ಆಟಾಡಕ್ಕ.
ಎಲ್ಲಿರಿ ಇಲ್ಲಿ ೋಡ್ಸ್ರಿ ಏನ್ ಕಾಲೇಜ್ ಕಡೆ ನ್ ಹಾಸ್ಟೆಲ್ ಕಡೆ ರೀ.
ಎ ಎಲ್ಲ ಹೊರ್ಗಡೆ ಇಟ್ರ ಕಡೆ ಹೊ ಇಟ್ಟ ಸುಮ್ಮ್ ಹುಡುಗರ ಹ್ಮ್ ಹೊರ್ಗಡೆಂಟ. ಷ್ಟ ನಿಮ್ ಗೌಡ ನಾವು ಬಡಗೋಳ ತಣಗಡ
ನಮ್ ಶ ನಮ್ ಶಾಣ್ ಬಂದ ನಮ್ ಶಾಣ ಬಂದಾನನ್ರಿ
ಅವನ್ ತಿ ಹಾಸ್ಟೆಲ್ ಬಿಟ್ಟು ಈಗ ಎಡ್ ತಿಂಳಐ್ತಈಗ
ಯ ಎಲ್ಲಾ ಹುಡುಗ ಒಟ್ಟ ಮ ಏನನ್ ಒಂದ್ ಮಾಡ್ಬೇಕಂದ ನಿರ್ತಾರ ಏನ್ರ್
ಹ್ಮ್
ಹ ಮತ್ ನಿಮುದನ್ಾತ್ ಬ್ರಿ ಅನ್ ಒಂದ ಸಲ ರ
ಯಾವ್ದ್ ಹತ್ತವಂಬರಿ ಏನ ಆಗಲ್ಲ ನಾವ ಓದಲ್ದಾರ ಏನ್ ಹತ್ತವ ನೋಕ್ರಿ
ಏಯ್ ಆತವ್ರಿ ಹಂಗಗೆ ಹೆಂಗ್ರೀ
ಹೋಗಿದ್ರ ಆ ಒ ಹೊರ ತಿರುಗಾಡಿನಿ ಮೆಡಿಕಲ್ ತಿರುಗಾಡಿನಿ
ಎಲ್ರೀ ಈಗ ಡಿಗ್ರಿ ಮುಗಿತ ಅಂದ್ರ ಮನಿ ಬನ್ ಕೊಡಬೋದಲ್ರೀ ಜಾಬ್ ಕಾಲೇಜ ಅಾರ
ಅದೇ ಕೂಲಿ ಕೊಡ್ತಾರ ಕೂಲಿ ಮಾಡ್ರಂತ ಊರಿಗೆ ಹೋಗಿ ಸರ್ಟಿಫಿಕೇಟ್
ಮೇಡಮ್ ಅಂದ್ರೀ ಮನಿಗ್ ಬಂದ ತಮ್ ಕೊಡ್ತನ್ ಜಾಬ್ ಅಂದ್ರೀ ಅವ್ರು
ಎಲ್ಲ
ಏ ನೀವು ನಮ್ ಕಾಲೇಜ್ ಮಾಡಿರ್ಬೇಕಕ್ಂತ್ರೀ ಅವ್ರು
ಮನ್ನಿ ಎಕ್ಸಾಮ್ ಬರದ ಮ ಮತ್ ಬೇರೆ ಹುಗ ಮತ್ ನಮಗು ಕೊಡ್ತಾರ ಅನ್ ಕೇಳ ಯಾಕ ಅವ್ರ ಹುಡ್ಗರ್ ಎಲ್ಪ್ ಮಾಡವಲ್ಲಪ್ಪ ಹ ಹ ಹ
ಹೌದ್ರಿ ನಮ್ ಮೇಡಮ್ ಹಂಗೆಲ್ಲಾ ಬೇರೆ ಕೊಡಲ್ರಿೀ ಅವ್ರರು ಜಾಬ್ ಏನಿದ್ರು ಮನಿಗ್ ಬಂದು ಸ್ಟೂಡೆಂಟ್ ನೋಡಿ ಅವ್ರ ಎಲ್ಲಿೆಲ್ಲಿ ಎಜುಕೇಶನ್ ಇಗದಂತ ಎ ಾಕ್ಯೆಂಟ್ರಿೇಶ್ ನ್ ಮಾಡ್ತಾರಂತತ್ರಿ ಅವ್ರ
ಹ್ಮ್ ಹ್ಮ್
ಹಂಗಾಗಿ ಮನೆಗ್ ಬಂದ್ ಕೊಡ್ತಾರೆ ಅವ್ರು ನೀವೆಲ್ಲಾ ಹ
ಹೌದೌದು ಹಂಗಾಮ ಜೋರ ಅದ ನಿಮ್ ಮೇಡಮ್ರ್ದ
ಜೋರಾದ್ರೆ ಯ ಅವ್ರರಮೇಶ್ ನಿಂಗೆ ಮಾಡ್ಯ
ಆ ಮೇಡಮ್ ಏನು ಅಲ್ಲ ಆ ಮೇಡಮ್ ಏನ್ ಇದದಾರಿಂದ ಅವತ್ತು ಹಾ ಬ್ಯಾರದ್ ಬರೆಕ್ ಹೋಯ್ತಿನಿ ಬಳ್ ಸಿಕ್ ಇದು ಮಾಡಿ ಬಿಟ್ರು ಅವ್ರ್ ನಾಳೆ ಪೇಪರ್ಗೆ ನನ್ ಬರಂಗ್ ಎಲ್ಲಾ ನೀನು ಅಂತ ಹಂಗ ಹಿಂಗಮಾಡಿಬಿಟ್ರೇಪ್ಪಾ
ಮೇಡಮ್ಮ ಅದ ಇದ್ದದ್ದಂಗ ರೀ ಮೇ್ರ ರಮೇಶ್ಗ ಅದು ಇ್ ಮಾಡಿ ಕೇಳಳ್ಕ್ಕೆ ನೋಡ್ರರಿಜೇಂದ್ರ ಅವರು ಅನ್ಇಂಟೆಜಿಬಲ್
ಹ್ಮ್ ಏನ್ ಮಾಡೇನ್ ರೀ
ಹಿಂಗೆ ಮಾಡ ಹುಚ್ ಹುಚ್ ಮಾಡಿದಾರಿ ಜಾಬ್ ಕೊಳ್ಳಲ್ರ ಅವನಿಗೆ
ಹ್ಮ್ ಚಛಾಪಟಿದಾಗ ಹೊರಗ್ ಹೋಗಿ ನಿಂತ ಮಾಡಿದಾವ
ಅಂತ ಹುಚ್ ಹುಚ್ ಮಾಡಿದ್ರೆ ಕೊಡಲ್ರಿ ಅವ್ರ ಜಾಬ್
ಕರೆ ಕರೆ ಈ ನೇಟಿಗಿದವರಿಗೆ ಜಾಬ್ ಬರಲ್ಲ
ಹಾ ಅವ್ರ ಪೂರದ್ ಇದ್ರ ಲೆಕ್ಕದಾಗ ಓದತಾರ ಅವ್ರು ಪೂರಾ ಫೈ ಮೆನ್ ಇದ್ರು ಅವರು ರಮೇಶ್ ಅವರು
ಹೌದೌ ಹೌದು ಹ್ಮ್ ಹ್ಮ್ ಏನೇನ್ ಹಾಕಿರ್ಪ ಹೊಲ್ದಾಗ
ನೋಡ್ರಿ ಹತ್ತಿ ಪತ್ತಿ ಆಯಕರಿ ಮಳೆ ಆ ಕಡೆ ಹೋಯದ್ರಿ
ಹ ಬೀಜ ಯಾವಾಗ್ ತದೇ
ಈಜ ಬಮಸರ್
ಬಮ ಸಾರ ಕಬಡ್ಡಿ ತಗೋಬೇಲ್ಲ ಕಬಡ್ಡಿ ಛಲೋ ಬರ್ತಾ ವ
ಕಬಡ್ಡಿ ರೀ
ಹ್ಮ್ ಆ ರಾಮ್ಯಾ ಕಬಡ್ಡಿ ಹಾಕನಂತ ವಾದ್ ವರ್ಷ ಎಕರೆಕ ಹನ್ನೆರಡು ಕ್ವಿಂಟಲ್ ಬಂದವ ಅಂತ ಐತಿ
ಏನ್ ರಾತ್ರಿ ಬೆಳಿತ ಏನ ಕಬಡ್ಡಿ ಆಡಿದ್ರ
ಹ್ಮ್ ರಾತ್ರಿ ಬೆಳಿಯ್ತದ ಕಾಯ ಮುಂಜಾಲೇ ಹ್ಮ ಒಡದಗೆಸಿ
ಬುಡ ಸಾಂಗ್ ಆಗ್ತವೆ ಏನ್ರಿ
ಚಂಗ ತಂತ ಆ
ಅದ್ತ್ ನಲ ನಾನ್ ಕೇಳಿದ್ದೆ ರಾತ್ರಿ ಬೆಳಿತ ತಾವ ಅಂತ ಕೇಳಿದ ರಾತ್ರಿ ಕಬಡ್ಡಿ ಕೇಳಿದವ್ರಿ ಹಗಲತ್ ಕಬಡ್ಡಿ ಕೇಳಿಲ್ರಿ ನಾವು
ಹ್ಮ್ ಹೌದ ಹೌದ
ಮತ್ತೆ ನಡಿದ್ರಿ ಏನ್ ಶ್ಯಾಣಗೋಡ ಏನ್ ಫುಲ್ ಸಿವಿಲ್ ತೋಬೇಕಂತ ಹರ ಏನ್ ರಾಷ್ಟಟ್ ಬುಟ್
ಹೌದೌದ್ ಸಿ ವಿಲಿ ಸಾಯ ಆತ ಊಟ ಬಿಟನು ಮಧ್ಯಾಹ್ನ ಹೊತ್ತು ಊಟ ಬಿಟ್ ಬೂಟಾನ ಈಗ ಎರಡು ತಿಂಗಳಾಯಿತು ಮುಗತಾನ
ಇತ್ರಿ ಸಲ ಶಿವಲ್ ಹೊಡಿ ಶಿವಲ್ ಹೊಡಿಬೇಕಂತ ಕುೂಂತನರೀ ಅವಾ
ಫಿಕ್ಸ್ ಕಟ್ಟಿಟ್ಟ ಬೂತ್ರಿ ಅದ
ಹ್ಮ್
ಮತ್ತ ಏನ್ ನಡದ್ರಿ
ಏನಿಲ್ಲಪ್ಪ ನೀವ ನಿಮ್ ಕಡೆ ಏನ್ ನಡ್ದ ಆ ಎಕ್ಸಾಮ್ ಬರೆಯಾಕನಿಕ್ ಸ್ಟಿಕ್ ಇಟ್ಟುಬಿಟ್ಟರೆ ಈ ಸಾರಿ ಎಕ್ಸಾಮ್ ನಂಬಲ್ಲಿ ಹ ಸರಿ ಹಿಂದಳೆ ಕಾಲ್ ಮಾಡತನ